ಹಲೋ ಹೇಳೇ
ಹಲೋ ರಜತ್ ಆರಾಮ ಹ ಆರಾಮ್ ನೋಡ್ ಬ ಮಾಡಕ್ಕೆ ಉಊಟ ಆಾಯ್ತಾ ಇಲ್ಲ
ಇಲ್ಲ ಮಧ್ಯಾಹ್ ಊಟ ನೋಡು ನಿ್ದ
ಮಧ್ಯಾಹ್ನ ಆಯ್ತಾ ಮಧ್ಯಾಹ್ನ ನಂದ್ವಿ ಆಗ್ಯದ ಮತ್ ಮತ್ತೇನ ಅಲ್ಲ ಆರಾಮಲ್ಲ
ಹಾ ಆರಾಮ ನೀವ್ ಹಂಗಿದ್ರಿ
ಅದೇ ಮತ್ತೆ ಅದು ಅವತ್ ಟೂರ್ ಪ್ಲಾನ್ ಮಾಡಿದಾವಲ್ಲ ಎಲ್ಲರರು ಟೆಂತ್ ಬ್ಯಾಚ್ನವರು ಹೋಗ್ಂತ
ಹಾ ಅದೇ ಟಂತ್ ಪ್ಲಾನ್ ಮಾಡ್ ಅದೇ ಇನ್ನ ಸ್ವಲ್ಪ್ ಇನ್ನೊಂದ ಸ್ವಲ್ಪ್ ಪ್ಲಾನಿಂಗ್ ನೋದ ಏನ ಪ್ಲೇಸಸ್ ಅದು ಇ ಸ್ವ ಮಾಡಳತೀವಿ
ಯಾರ್ಯಾರ್ ರೆಡಿ ಆಗ್ಯಾರ ಬರ್ತೀನ ಅಂತ ಯಾರೇಳಂದ್ರು?
ಹ ಬರ್ತೀನಂತ ರಮೇಶ್ ಅಂದನ ಶಿವರಾಜ್ ಅಂದನ.
ಹಾ
ಮತ್ತು ಶೀರಂದನ ರಾಚಯ್ಯಂದಾನ.
ಹಾ ಹಾ ಹಾ ಅವ್ರು ಮಂತ್ರ ಎಲ್ಲಿ ಪ ಫಸ್ಟ್ ಮಂತ್ರಾಲಯ ತಿರುಪತಿ ಅದು ಹೋಗ್ಬರಮ್ಮ?
ಫಸ್ಟು ಇದಕ್ ಹೋಗಮಂದಾರ ತಿರುಪತಿ ಹೋಗಮಂದಾರ. ತಿರುಪತಿಗೆ ಅಂದ್ರು ಫಸ್ಟು ಈ ಈಗ ಇವತ್ತು ಇಲ್ಲಿಂದ ಯಾವಾಗಂದ್ರೆ ನೈಟ್ ಬಿಡ್ಬೇಕಿಲ್ಲಿಂದ ಇಲ್ಲಿಂದ ನೈಟ್ ಬಿಟ್ಟು ಅಲ್ಲಿ ಮಾರ್ನಿಂಗ್ ಇರ್ಬೇಕು.
ಹ್ಮ್
ಅಲ್ಲಿ ಮಾರ್ನಿಂಗ್ ಇದಿವಪ್ಪಾ ಅಂದ್ರೆ ಮತ್ತ ಒಂದ್ ಹೋಲ್ಡೇ ಅಲ್ಲಿ ಇದ್ರ್ ನಡೀತದ ದರ್ಶನ್ ಮಾಡಿ ಸ್ವಲ್ಪ ಅಲ್ಲಿ ಎಲ್ಲ ಸ್ವಲ್ಪ ತ್ತಿರ ಎರಡ್ಡ್ ಮಾಡಿ
ಹಾ
ಒನ್ ಡೇ ಸ್ಟೇ ಮಾಡ್ಬೋದು ಒನ್ ಡೇ ಸ್ಟೇ ಮಾಡ್ ಡಿ ಆಮೇಲೆ ಮತ್ತ ಅಲ್ಲಿಂದ ಎಲ್ಲಾ ನೋಡೋದಾಯ್ತಪ್ಪ ಅಂದ್ರ ಮತ್ ಅವಾಗ ಮತ್ ಮಂತ್ರಾಲಯ್ ಬರಮಿ.
ಹಾ ಮಂತ್ರಾಲಯ ರಾಯರ್ದು.
ಹಾ ರಾಯರ ದರ್ಶನ ಮಾಡ್ಕೊಂಡು ಗುರುವಾರ ಅಂದ್ರೆ ಹ್ಯಾಂಗ್ ಮಾಡ್ಬೇಕಂದ್ರೆ ಅಲ್ಲಿ ಮೇ ಬಿ ರಾಯರ್ ದರ್ಶನ ಶುಕ್ರವಾರ ಮಾಡ್ದ್ರೆ ನಡೀತೇನು.
ಹಾ ಶುಕ್ರವಾರ ನಡೀತದೆ.
ಜನರ ರಶ್ ಇರಲ್ಲ ಶುಕ್ರವಾರ ದಿನ ಅಷ್ಟು ರಶ್ ಇರಲ್ಲ.
ಹಾ ರಶ್ ಇರಲ್ ಬಿಡು, ಹಾ ಗರ್ವಾರ ರಶ್ ಇರ್ತದ.
ಹಾ ಅದೆ ಪ್ಲಾನಿಂಗ್ ನೋಡ್ಬೇಕು ಗುರುವಾರ ದಿನ ತಿರುಪತಿಯಾಗಿದ್ದು ಶುಕ್ರವಾರ ದಿನ ಅಲ್ಲಿರ್ಬೇಕು ಅಂದ್ರೆ ಬುಧವಾರ ರಾತ್ರಿ ಬಿಡಬೇಕು ಇಲ್ಲಿಂದ.
ಹಾ ಬುಧವಾರ ಇರ್ಬೇಕ್ ಬಿಡು.
ಹಾಂ
ಮತ್ತೆ ಅದೇ ಗರ್ಲ್ಸ್ ಬಿ ಬರ್ತೀನಂತ ಅಂದ್ರಲ್ಲ ಯಾರ್ಯಾರ್ ಬರ್ತನಿ ಅಂದ್ರ ಅಂತ ಅಂದ.
ಗರ್ಲ್ಸಾ ಹ ಗರ್ಲ್ಸ್ ಮಗಾ ಆಹ ಮಾನಂದ ಅಂದಿದ್ರು ಅಪೇಕ್ಷಾ ಅಂದಿದ್ರು.
ಹಾ ಯಾಕ ವಾಯ್ಸು ಸಣ್ಣ ಒಂಟದ? ಹಲೋ
ತಿನ
ವಾಯ್ಸ್ ವಾಯ್ಸು ಹಾ ಜೋರಿ ಮಾತಾಡು. ಹಾ ಈಗ ಹೊಂಟದ ಈಗ ಹೊಂಟದ ಹೇಳು.
ಹಾ ಅದೇ ಅಪೇಕ್ಷ, ಮಾನಂದ ಲಕ್ಷ್ಮಿ ಮತ್ತ ಪೂಜಾ
ಹಾ
ಹ ಮತ್ತೆ ಇದು ಏನಂತಾರೆ ಅರ್ಚನಾ ಸ್ನೇಹ
ಹಾ
ಇವರೆಲ್ಲ ಇದ್ದಿದ್ರು ಮತ್ತ ಇನಾ ಆಕಿ ವಿಜಯಲಕ್ಷ್ಮಿ ಏನೋ ಸ್ವಲ್ಪ ಮನೆಗೇನೋ ಮಮ್ಮಿ ಏನು ಸ್ವಲ್ಪ ಇನ್ನ ಏನೋ ಬೇಡ ಅಲ್ಲತರಂತ.
ಹ ಹಾ ವಿಜಯಲ
ಹಾ ವಿಜಯಲಕ್ಷ್ಮಿ ಬೇಡದ ಆಂತರ ಆ ಇನ್ನು ಯಾರು ಸುಮ ಅವರು ಬರೋದ ಇಚ್ಛೆ ಆದ ಅವ್ರ ಮನೆಗೆ ಬ್ಯಾಡ ಅಂದ್ರಂತ.
ಸುಮಯ ಅವರೆಲ್ಲ ಬರ್ತಾರಂತ.
ಬ್ಯಾಡ ಅಲ್ಲತರ ಅಂತ ಮನ್ಯಾಗ.
ಹಾ ಬ್ಯಾಡ ಅಂತಾರ್ ಬಿಡು.
ಅ ಮತ್ತೆನ್ನ ಒಂದ ಇಬ್ರು ಮೂರು ಸ್ವಲ್ಪ ಹುಡುಗರುನು ಬರಾರ ಅವ್ರು ಏನೋ ಸ್ವಲ್ಪ ಬಜೆಟ್ ಈಗ ಸ್ದಕ್ಕಿಲ್ಲ ಇನ್ನೊಂದಂದು
ಅವ ಇವ ಏನಂದ್ರನ ಬಲ ಬಲವಂತ ಶಿವಾನಂದ ಅವರೆಲ್ಲ
ಅದೇ ಬಲವನ್ ಶಿವಾನಂದ್ ಅವ್ರಿ ಅವ್ರಲ್ಲ ಬಜೆಟ್ ಈಗ ಸದ್ಯಕ್ಕೆ ಇಲ್ಲ ಇನ್ನೊಂದು ಒಂದು್ ವಾರ ಬಿಟ್ಟು ಹೋಗಮ್ಮ ಅಂತಲ್ಲತರರು
ಒಂದ್ ವಾರನಾ ಈೀಗ ರಜೆ ಅವ ನಮ್ಗ ಮತ್ತ
ಅದೇ ಈಗ ರಜೆ ಈಗ ಅದೇ ಆಮೇಲ್ ಮತ್ತೆ ಎಕ್ಸಾಮ್ ಸಿತ ಎಲ್ಲ ಇರ್ತಾವ ನಾವನು ಅದ್ಕ್ಕೆ ಪ್ಲಾನ್ ಮಾಡಿದೇವು ಆದ್ರ ಈಗ ಸದ್ಯಕ್ಕಿಲ್ಲಲ್ಲ ಒಂದ್ ವಾರ ಇನ್ನೊಂದ ವಾರ ಹೋ್ರು ನಡೀತಿತ್ತು ಅಂತ ಅಲತ್ತರು ಶರುೋ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಅದೇ ಮತ್ತೆ ನಿಮ್ಮ ಹಾಸ್ಟೆಲ್ ನಾಗ ಯಾರನ ಫ್ರೆಂಡ್ಸ್ ಬರ್ತಾರೆ ಅಂತ ಕೇಳೋದಿತ್ತು
ಹಾ ಹಾಸ್ಟೆಲ್ಾಗ ಒಂದ್ ನನ್ನ ರೂಮೇಟ್ಸ್ ಒಂದ್ ಐದಾರ ಜನ ಬರ್ತೀನಿ ಅಂದಾರ
ರೂಮ್ಟ್ಸ್ ಹೆಸರುೇನವ ನಿಮ್ ಹಸ್ಟೆಲ್ಾಗ
ಆ ರೂಮಡ್ ಹೆಸರು ಇದು ರಚಯ್ಯ ಸಾಯಿ ಚರಣ ಇನೋಬ ಸ್ಯಾರಿಡಿ ಅಂತಾನ ಇನೋಬ ರಹುಲನಾ
ಹಾ
ಮತ್ತು ಆಕಾಶನ
ಹಾ ಹಾ ಹಾ
ಹ ಮತ್ತ ಇವ ಅರಮಾನತ್ ಅನೋಬ
ಹಾ ಬಾಳ ಜನ ಇದ್ರ ಅಂದ್ರ
ಹ್ಮಞ ಹ್ಮಞ
ಹ್ಮ ಹ್ಮ್
ಮತ್ತತ್ ನಿಮ್ ನಿಮ್ ನಿಮ್ ರೂಮ್ ಸಾರ ಹೊಂಿದ್ದಾರೆ
ನಮ ರೂಮ ಮೇಟ್ಸ್ ಯಾರು ಇಲ್ಲಪ್ಪಾ ನಾನು ನೀವ ಅದೇ ಟೆಂತ್ ಜೋತಿ ಹೋಗಂಬಂದಿದ್ದ ನಾನು
ಹ್ಮ್
ಮತ್ತೆ ನೀವು ನಂಬಲ್ಲಿಲ್ಲಿ ಯಾರು ಬರಲ್ಲ ಅಂತ ಅವರು ಏನೋ ಫ್ಯಾಮಿಲಿ ಟ್ರಿಪ್ ಹೋಲತ್ತಾರ ಅಂತೆ ಎಲ್ಲರು
ಹಾಂ ಹಾಂ ಹಾಂ ಹಾಂ ಎಲ್ಲಿ ಉಂಟದ ಫ್ಯಾಮಿಲಿ ಟ್ರಿಪ್
ಅವರು ಈ ಕಡೆ ಅವರು ದೇವ ದೇವಸ್ಥಾನಗಳು ಹೊಲತ್ತಾರಂತ
ಹಾ ಹಾ
ಅ ಚಲೋ
ಈ ಆಕ್ಚುಲಿ ನಾವು ತಿರುಪತಿ ಹೋಗೋ ಬದ್ಲಿ ಬೇರೆ ಸ್ವಲ್ಪ ಸ್ ಫ್ರೆಂಡ್ಲಿ ಟೈಪ್ ಮಾನ್ಸೂನ್ ಹಿಗೆ ಈಗ ಮಾನ್ಸೂನ್ ವೆದರ್ ಅದಲ್ಲ
ಅದೇ ಇದು ನಂದಿ ಹಿಲ್ಸ್
ಅದೇ ನಂದಿ ಇಲ್ಸ ಆಯ್ತು ನಂದಿ ಬೆಟ್ಟು ಅವು ಏನಂತಾರಲ್ಲ ಅವಲ್ಲ ಸ್ವಲ್ಪ ಬೆಟ್ಟ ಟೈಪ್ ಗುಡ್ಡ ಗುಡ್ಡಗಾಡುಗಳು ಕಾಡು ಟೈಪ್
ನಮ್ಮ ಅವ ನಮ ಫ್ರೆಂಡ್ ಇಲ್ಲ ಕಾಲೇಜ್ ಫ್ರೆಂಡು ಪ್ರವೀಣ್ ಅವರು ಅವ್ರ ಇಂಜಿನಿಯರಿಂಗ್ ಬ್ಯಾಚ್ಮೆಂಟ್ಸ್ ಎಲ್ಲ ಹೋಗಿರಾ
ಎಲ್ಲಿಗೆ
ಹ ಎಲ್ಲ ನಂದಿ ಹಿಲ್ಸ್ಗೆ ಅಲ್ಲಿ ವೆದರ್ ಏನ್ ಭಾರಿ ಅದ ಬಾ ಫೋಟೋ ಶೂಟ್ ಅದು ಭಾರಿ ಮಾಡ್ರ
ಅದೇ ವೆದರ್ ಫೋಟೋ ಶೂಟಿಂಗ್ ಅಂತಲ್ಲ ಆದ್ರೂ ಸ್ವಲ್ಪ ವೆದರ್ ಸರಿಯಾಗಿದ್ರರಿ ಮಾತ್ ಸ್ವಲ್ಪ ಮೆಮೊರೀಸ್ ನ ಸರಿ ಕಾಣಿಸಸ್ಾವ
ಹ್ಮ್ ಅ ನೀ ಐಫೋನ್ ತಗೊಂಡ ಅಂತ ಕೇಳ್ಪಟ್ಟೆ ನಿಂದ ಯಾವಾಗ ತಗೊಂಡಿ
ಇದು ಐಫೋನ್ ಸೆವೆಂಟೀನ್ ತಗೊಂಡಿ ಅಲ್ಲ
ಅದೇ ಯಾವಾಗ
ಇದೇ ಒಂದು ವೀಕ್ ಆಯ್ತಲ್ಲ
ಹೌದಾ
ಹಾ
ಇಲ್ಲ ಅಲ್ಲೇ ಐ ಸೆಂಟ್ರಲ್ದಾಗ ತಗೊಂಡಾನನೆ
ಹಾ ಆಯ ಸೆಟದಲ್ಲಿ ಆಯ ಸೆಟ ಲ
ಅದೇ ಮತ್ತೇನಪ್ಪ ಪಾರ್ಟಿ ಇಲ್ಲಾ ಏನಿಲ್ಲ ಹಚ್ಚಿಲ್ಲ ನವ್ಗ ಏನು
ಇಲ್ಲ ಇಲ್ಲ ಅದು ಸ್ವಲ್ಪ ಅರ್ಜೆಂಟ್ಗಿ ಗಡ್ಬಡ್ದಾಗ ತಗೊಂಡ್ಬಿಟ್ಟೆ ಅದು ಹೇಳಕ್ಕಾಗಿಲ್ಲ ಅವಾಗ
ಅದೇ ಅದೇ ಮತ್ತೆ ಶಿವರಾಜ್ ಅಚ್ಚಿ ನಿಮ್ಗ ಬೆಳಗ್ಗೆ ಫೋನು
ಇಲ್ಲ ಇಲ್ಲ ಶಿವರಾಜ್ ಹಸ್ತಿ ನಂದಿದ ಸ್ವಲ್ಪ ಏನೋ ಇವತ್ತು ಹಚ್ಚಿಲ್ಲವ ನಾಳೆ ಹಚ್ಚತಿಿರ್ಬೋದು
ರಮೇಶಣ್ಣ
ಹಾ ರಮೇಶ್ ಸಚ್ಚೇದ
ಏನಂದ
ಅ ಅವನು ಟ್ರಿಪ್ ಬಗ್ನ ಕೇಳ್ತಾ ಇದ್ದ ಏ ಮತ್ತ ಹೇಳ್ರಪ್ಪ ಮತ್ತ ಏನನು ಟ್ರಿಪ್ ಏನೇನಾಯ್ತು
ಹಾ
ಯಾರು ಉಂಟಾರ ಯಾರು ಇಲ್ಲ ಅಂತೆಲ್ಲ ಸ್ವಲ್ ಕೇಳ್ತಾ ಇದ್ದ
ಹಾ ಹೌದಾ
ಹ
ಸರಿ ಮತ್ತೆ ಮತ್ತೆ ನಿಮ್ಮ ಕಾಲೇಜ್ ಎಲ್ಲಿ ಬರ್ತದೆ ಹೇಳೋದು ನನಗೆ ಗೊತ್ತಾಗಿಿಲ್ಲ ಮನೆ ಗುಲ್ಬರ್ಗ ಬಂದಿದ್ದ ಲೊಕೇಶನ್ ಗೊ
ಅರೆ ಈಗ ನೀ ಯಾವ್ದ ಎದಲ್ಲಿಂದ ಟ್ರಾವೆಲ್ ಮಾಡ್ತ ಹೇಳು
ನಾ ಈ ಕಡೆ ಅಲ್ಲಿ ಮೊನ್ನೆ ಹುಣಿ ಅಂದಲ್ಲ ಹುಣ್ಬೋದ್ ರಿಂಗ್ ರೋಡು ಹ ಬಸ್ಸಿಂದ
ಸೈಲಿಂದ ಬರ್ತನ
ನಾ ಕರೆಗೆ
ಖರ್ಗೇನಾ ಹಾ ಖರ್ಗಿಂದ ಈಡೆ ಸ ಸ್ಟ್ರೇಟ್ ಬಾನಿ
ಸ್ಟ್ರೇಟಾ ಹಾ
ಕರಗಿನಂತ ಸ್ಟೇಟು ಈ ಕಡೆ ಈ ಕಡವಾ ಯಾವ ಕಡೆ ಅನ್ನಪೂರ್ಣಾ ಕ್ರಾಸ್ ಇವ ಅನ್ನಪೂರ್ಣ ಕ್ರಾಸ್ ಇ ಅನ್ನಪೂರ್ಣಾ ಕ್ರಾಸ್ ಹ ಸ ಲೆಫ್ಟ ಇ ತು
ಹಾ ಲೆಫ್ಟ
ಲೆಫ್ಟ್ ಅ ಲೆಫ್ಟ್ ಅಲ್ಲ ರೈಟ್ ತ ರೈಟ್ ಜಗತ್ತಗೆ ರೈಟ್
ಹಾ ಜಗತ್ ಸರ್ಕಲ್
ಸೀರಿ ಸೇಟ್ ಬೈನಾ ಜಗತ್ ಬಂದೆ ಜಗತ್ ಬಂದ ಹಬ್ಲ ಈ ಕಡೆ ಇನ್ನೊಂದು ಇದು ಬರ್ತದೆ ದರ್ಗಾ ರೋಡ್ ಒಂದು ಬರ್ತದೆ ದರಗ
ಕೌಜ್ಜ ಜಾ ಬಜಾ ಬಂದನ ಮಜಲ್ಲ
ಏ ಅಲ್ಲ ಅಲ್ಲ ಅಲ್ಲ ಕ್ವಾಜಾ ಬಂದ ನೋ್ ಆಕಡೆ ಮತ್ ಬಾಳ ದೂರ ಆಯ್ತು
ಹಾ ದರ್ಗಾ ಯಾವತ್ ಅದು ಗುಂಪಾಪ್ಲೆ ಯಾವಲ್ಲವಾ
ಹಾ ಔ ಸಾದ ಗುಂಬ ಜವು ಇ
ಹಾ ಹಾ ಹಾ ಹಾ ಹಾ
ಆಯ್ತು ಇಲ್ಲಿಂದ ನೀಧರಗ ರೋಡಿ ಹೊಂಟಿದೆ ಅಂದ್ರೆ ಸಂತೋಷವಾಡಿ ಅಂತ ಇಲ್ಲಿ ಒಂದ ಎಷ್ಟು
ಹ್ಮ್ ಸತ್ರ್ರಸವಾಡಿ
ಶ ಬಿಿಟಿ ಶಂತರ ಸವಾಡಿ
ನಾಾವವು ಮೊನ್ನೆ ಬಂದಿದ್ವಿ ಉಮ್ನಾಬಾದ್ ರಿಂಗ್ ರೋಡ್ ಕೆ ಎಂ ಎಫ್ ಅಲ್ಲಿ ಬಂದಿದ್ವಿ ಕಾಲೇಜ್ ಕಡೆಯಿಂದ
ಹೌದೌದು
ಮೊನ್ನೆ ಮತ್ತೆ ನಿಮ್ಗೆ ಭಟ್ಟಿ ಆಗ್ಬೇಕಂದ್ರೆ ನೀ ಮತ್ತೆ ಕಾಲೇಜ್ ಹೋಗಿದ್ದೇನಂತ ಫೋನ್ ಹಚ್ಕಿಲ್ಲ
ಮ ಹೇಳ್ಬೇಕ್ ಎಲ್ಲೆ ಕೆ ಎಂ ಎಫ್ ಹೋಗಿದ್ರಾ?
ಹ್ಮ್ ಕೆ. ಎಂ ಎಫ್ ಅಲ್ಲೇ ಹಮ್ನಾಬಾದ್ ರೀಂಗ್ ರೋಡ್ ವಲ್ಲಿ
ಹಾ ಹಾ ಹಾ
ಅದೇ ಅಲ್ಲೇ ಬಸ್ ಬಸವೇಶ್ವರ್ ಕಾಲೋನಿ ಹ್ಮ್ ಬಸವೇಶ್ವರ್ ಕಾಲೋನಿ ಸತ್ರಸ್ ಸತ್ರಸ್ವಾಡಿ ವಲ್ಲಿ ಹಾ
ಹಾ ಹಾ
ಪೋನ್ ಹಚ್ಬೇಕ್ ಅಂದಿದ್ದೆ ನೀನ್ ರಿಸೀವ್ ಮಾಡಲಿಲ್ಲ ಕಾಲೇಜ್ಗೆ ಹೋಗಿದ್ದ್
ಹಾ ಹಾ ಹಾ ಮತ್ತು ಕೆಮ ಎಕ್ಸ್ಪ್ಲೋರ್ ಮಾಡಿದ್ರಾ
ಹಾ ಎಕ್ಸ್ ಪ್ಲೈನ್ ಮಾಡಿದ್ರಲ್ಲ ಹಾಲು ಅದು ಎಪ್ಪತ್ತೆಂಟು ಸಾವಿರ ಹ ಹಾಲಿನ ಇಳುವರಿ ಆತ ಅಂತಿನಿ ಹಾ ನಮ್ಮ ಡಿಸ್ಟ್ರಿಕ್ ಪೂರ ಎಷ್ಟ್ ಹಳ್ಳಿ ಬರ್ತಾವೊ ಅಲ್ಲಿಂದ ಹಾಲ್ ಸಪ್ಲೈ ಆತವ ಅಂತ
ಹಾ ಹಾ ಹಾ ಒನ್ ಡೇ ದಾ
ಹ್ಮ್ ಡೇದೆ ಎಪ್ಪತ್ತೆಂಟು ಸಾವಿರ ಎಪ್ಪ್ ಅಂದ್ರೆ ಹಾ ಎಪ್ಪತ್ತೆಂಟು ಸಾವಿರ ಎಷ್ಟ್ ಲೀಟರ್ ಅಂತ ಹೇಳಿಲ್ಲ ಒಂದ್ ಎಪ್ಪತ್ತೆಂಟು ಸಾವಿರ ಅಂದ್ರೂ
ಹಾ ಹಾ
ಹಾಲೆಲ್ಲಾ ಮಾಡ್ಲಕ್ಕ ಟೆಂಪ್ರೇಚರ್ ಮೈನಸ್ ಫೋರ್ ಒಳಗ ಟೆಂಪ್ರೇಚರ್ ಗ ಇಡ್ತಾರ ಎಲ್ಲಾ ತೊ ಎಲ್ಲಾ ತೋರ್ಸದ್ರಪ್ಪ
ಹ್ಮ್
ಏ ಶುದ್ಧ ತುಪ್ಪ ಮಾಡೋದ್ ಹೆಂಗ ಮತ್ತೆ ಅವು ಪೇಡ ಮಾಡೋದ್ ಹೆಂಗ ಮಿಲ್ಕ್ ಪೆ ಮತ್ತೆ ಮೊಸರು ಮಾಡೋದ್ ಹೆಂಗ ಬೆಣ್ಣೆ ಮಾಡೋದ್ ಹೆಂಗ ಎಲ್ಲಾ ತೋರ್ಸಿದ್ದ್ರೂ
ಹ ಹ ಹ ಎಲ್ಲಾ ಆಲ್ಟೈಮ್ ಮಿಲ್ಕ್ ಪ್ರಾಡಕ್ಟ್ಸ್
ಹಾ ಎಲ್ಲಾ ಮಿಲ್ಕ್ ಪ್ರಾಡಕ್ಟ್ ಎಲ್ಲಾ ತೋರ್ಸುರ
ಹಾ ಹಾ ಹಾ
ಹ್ಮ್
ಚೆನ್ನಾಗಿದೆ ಚೆನ್ನಾಗಿದೆ ಹಾ ಹಾ ಹಾ
ಮತ್ತೇಲ್ಲಿ ನಿಮ್ಮ ಕಾಲೇಜು
ಹಾ ಒಂದು ಮಿನಿ ಸೂಪರ್ ಸೂಪರ್ ಮಾರ್ಕೆಟ್ ಇದೆ ಒಂದು
ಹಾ ಹಾ ಹಾ ಅಲ್ಲೇ ಅಂದ್ರೂ ಸಾಯಂಕಾಲ ಆದ್ರೆ ಅಲ್ಲೇ ಸ್ನಾಕ್ಸು ತ
ಹಾ ಹಾ ಸ್ನಾಕ್ಸ್ ಅಲ್ಲ ತತಿ ಸ್ನಾಕ್ಸ್ ಅಲ್ಲೇ ನಡೀತದೆ
ಹ್ಮ ಹ್ಮ ಹಾ ಮತ್ತೆ ಏನು ಕ್ರಿಕೆಟ್ ಅದು ಏನೊ ನಿಮ್ ಕಾಲೇಜ್ನಾಗ ಏನ್ ಸ್ಪೋರ್ಟ್ಸ್ ಅದು ಆಡ್ಸಲ್ಲ
ಹಾ ಈ ದಸರಾ ಸ್ಪೋರ್ಟ್ಸ್ ಚಾಲೂ ಆಗತ್ತವಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಮಂತಾಗ ಈಗ ಪುಲ್ಲು ಎಲ್ಲ ಸ್ಪೋರ್ಟ್ಸ್ ಅಂದರೆ ಎಲ್ಲಾ ಕ್ರಿಕೆಟು ವಾಲಿಬಾಲು
ಸರಿ ಸರಿ
ಸೊ ಅಣ್ಣ
ಜೊತೆ ಹಿಂಗ ಇನ್ನೊಂದು ಒಂದ್ ಈಗ ಮತ್ತೆ ಅಸ್ತನಾ ಸ್ವಲ್ಪ ಇಲ್ ಕರೆಕತ್ತಾರ ಫ್ರೆಂಡ್ಸ್
ಆಯ್ತು ಆಯ್ತು ಹಾ ಹಾ ಹಾ